ಎಲ್ಲಿದ್ದೀಯಾ.
ಇಲ್ಲೇ ಮನೆಯಲ್ಲಿ.
ಹೌದಾ ಖತ್ರಿ ಈತ.
ಹಾ ಫ್ರೀ ಇದ್ದ ಹೇಳು.
ಹ ನಾನ್ ಹೊರಗಡೆ ಇದ್ದೆ ಹಂಗೆ ಸ್ವಲ್ಪ ನನ್ ಮಂದ್ ಹೆಲ್ಪ್ ಬೇಕಿತ್ತು ಅದ್ಕ ಮಾಡ್ದ. ಕಾಲಿ ಇದೀಯ ತಾನೆ.
ಹಾ ಖಾಲಿ ಇದ್ದೀನಿ ಹೇಳು.
ಅದೇ ನಂಗೊಂದ್ ಸ್ವಲ್ಪ ಟ್ರಿಪ್ ಬಗ್ಗೆ ಡೀಟೇಲ್ಸ್ ಬೇಕಿತ್ತು ಎಲ್ಲಿ ಹೋಗ್ಬೇಕು ಏನು. ಪ್ಲೇಸಸ್ ಎಲ್ಲಿ ಹೋಗಬೇಕಂತ ಗೊತ್ತಾಗ್ತಿಲ್ಲ ನೀನ್ ಆಲ್ರೆಡಿ ಹೋಗ್ ಬಂದಿಯಲ್ಲ. ಅದಕ್ಕೆ ನಿನ್ ಸ್ವಲ್ಪ ಕೇಳಣ ಅಂತ ಕಾಲ್ ಮಾಡ್ದ.
ಹೌದಾ ಎಷ್ಟ ದಿನ. ಪ್ಲಾನ್ ಮಾಡಿದ್ರ ಟ್ರಿಪ್ಪು.
ತ್ರೀ ಟು ಫೋರ್ ಡೇಸ್ ಮಾಡೋರ್ ಇತ್ತು ಅಂದ್ರೆ ಬಜೆಟ್ ಫ್ರೆಂಡ್ಲಿ ಪ್ಲೇಸಸ್ ನೋಡ್ಬೇಕಿತ್ತು ಅದಕ್ಕೆ.
ಹ್ಮ್ ಹ್ಮ್ ಲೈಕ್ ಕರ್ನಾಟಕದಲ್ಲಿ ಏನಾದ್ರು ನೋಡ್ತಿದಾ ಅಥವಾ ಔಟ್ ಆಫ್ ಸ್ಟೇಟ್ ಏನಾದ್ರು ಹೋಗಕ್ಕೆೆ. ಪ್ಲಾನ್ಸ್ಏನಾದ್ರು. ಅನ್ಕೊಂಡಿದ್ರಾ.
ಅದೇ ಕರ್ನಾಟಕ ಆಲ್ರೆಡಿ ಮುಗಸಿದೀವಿ ಅಂದ್ರೆ ಹಿಂಗೆ ಸೌತ್ ಸೈಡ್. ನೋಡೋಣ ಅಂತ ಸ್ವಲ್ಪ ಇವಾಗ ಅದೇ ಕೇರಳ ತಮಿಳ್ನಾಡು ಈ ತರ. ನೋಡೋಣ ಅಂತ ಇದ್ದೆ.
ನಾನು ರೀಸೆಂಟ್ ಲೈಕ್ ಲಾಸ್ಟ್ ಇಯರ್ ಅಲ್ಲಿ ಕೇರಳ ಹೋಗಿದ್ದೆ. ಹ ನೀವು ಪ್ರೈವಟ್ ವಹಲ್ ಹ ಫ್ರೆಂಡ್ಶಿ. ಹೋಗಿದ್ದೆ ನೀವು ಫ್ರೆಂಡ್ಸ್ ಆತವಾ ಫ್ಯಾಮಿಲಿ ಹೋಗ್ತಾ ಇದಿದ್ದೀರಾ.
ನಾವು ಫ್ಯಾಮಿಲಿ ಜೊತೆ ಹೋಗ್ತಾ ಇರೋದು ಕಾರು.
ಹೌದಾ
ಹಾ.
ಪ್ರೈವೇಟ್ ಕಾರ್ ಆದ್ರೆ ಬೆಟರ್ ಇತ್ತೆ ನಿಮಗೂ ಅಲ್ಲಿ ಯಾಕಂದ್ರೆ ಕೇರಳದಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಎಲ್ಲ ಸ್ವಲ್ಪ. ಅಂದ್ರೆ ಎಲ್ಲ ಗಾಡ್ ಸೆಕ್ಷನ್ ಅಲ್ವಾ ಸೊ ಕಡಿಮೆ ಇರುತ್ತೆ.
ಹ ಅದೇ ನಮ್ದೇ ಕಾರು ಬಟ್ ಪ್ಲೇಸಸ್ ಅದೇ ಗೊತ್ತಾಗ್ತಿಲ್ಲ ಏನೂ ಗೊತ್ತಿಲ್ಲ ಇವಾಗೆಲ್ಲ ಹೊರ್ಸದು ಯಾರ ನೋಡಿಲ್ಲ ಮನೇ ಅದಕ ಮನಲ್ಲ ಯಾರಾದರು ಫ್ರೆಂಡ್ಸ್ ಹೋಗಿದಾರ ಅವ್ರ ಹತ್ರ ಡೀಟೇಲ್ಸ್ ಕೇಳ್ಕೊ ಹೋಗೋಣ ಅಂತ ಅಂದ್ರು ಅದಕ್ಕೆ ನಿಮಗೆ ಹದ
ಹ್ಮ ನೀವು್ ಲೈಕ್ ಫೋರ್ ಡೇಸ್ ಅಂದ್ರೆ ತುಂಬಾ ಪ್ಲೇಸಸ್ ಕವರ್ ಮಾಡ್ಬೋದು ಸ್ಟಾರ್ಟಿಂಗ್ ಅಲ್ಲಿ ನೀವು ಅಂದೆ ಪೂರ್ತಿ ಲೈಕ್ಕ ಊಟಿಗೆ ಮೈಸೂರ್ ಕಡೆಯಿಂದ ಹೋಗ್ತೀರ ಅಂದ್ರೆ ಊಟಿ ಕೊಡಕೆ ನಲ್ಲ ಹೋಗಿ ಹೋಗ್ಬೋದು ಟುವರ್ಡ್ಸ್ ಕೇರಳ ಮತ್ತೆ ಇಲ್ಲಾಂದ್ರೆ ನೀವು ಹ ಹೆಂಗ್ ಹೋಗ್ತೀರಾ ಅಂದ್ರೆ ತಮಿಳ್ನಾಡು ಮೇಲ ಹೋಗ್ತೀರಾ ಅಂದ್ರೆ ಸೈಡ್ಂದ ಹೋಗ್ಬಹುದು ಅಂದ್ರೆ ನೀವು ಟುವವರ್ಡ್ಸ್ ಸೌತ್ ತಿರುವನಂತಪುರಂ ಆಗ್ಲಿ ವರ್ಕಾಳ ಆಗ್ಲಿ ಆ ಬೀಚಸ್ಗೆ ಹೋಗ್ತಿರ ಅಂದ್ರೆನು ಅಲ್ಲಿ ಡೈರೆಕ್ಟ್ ಹೋಗ್ಬೋದು
ಪ್ಲಸ್ ಹಿಂಗ ಹಂಗೆ ಇದು ಬೀಚಸ್ ಈಥರ ಎಲ್ಲ ಕವರ್ ಆಗ್ಬೇಕು ಆಲ್ ರೌಂಡ್ ಕವರ್ ಆಗ್ಬೇಕು
ಹೌದಾ ಸೊ ನನ್ ಪ್ರಕಾರ ನೀವು ಹೋಗೋದಾದ್ರೆ ಓ ಫಸ್ಟ್ು ನೀವು ಇಲ್ಲಿ ಕೊಡಾಯ ಕೆನ್ಲ್ಗೆ ಹೋಗ್ಬಿಡಿ ಕೊಡಕನಗರಲ್ಲಿ ಹೆಂಗಿದ್ರ ಇವಾಗ ಸೀಸನ್ ರೈನಿ ಸೀಸನ್ ಅಲ್ಲ ಸುಮ
ಅ ಅಂದ್ರೆ ಕೊಡೇಕೇರಲ್ ಅಂದ್ರೆ ತಮಿಳುನಾಡು ಮೇಲೆ
ಹ ತಮಿಳ್ನಾಡು ತಮಿಳ್ನಾ ಹ ಈಜಿ ಆಗುತ್ತೆ ಚಮಲ್ ಕೊಡಕನಲ್ಲಿಗ್ ಹೋಗ್ಬೇಕು ಯಾಕಂದ್ರೆ ನೀವು ಪರ್ಮಿಷನ್ ಎಲ್ಲ ತಗೊಂಡು ಒನ್ ಡೇ ಹೋಗ್ಬಿಡಿ ಅಲ್ಲಿ
ಅಂದ್ರೆ ಏನ್ ಪರ್ಮಿಷನ್ ಯಾದು
ಲ್ ಪರ್ಮಿಷನ್ ಏನೋ ಕೇಳುತ್ತ ಅಷ್ಟೇ ಸ್ಟೇಟ್ದು
ಹೌದಾ
ಹಾ ಸೊ ಅದು ತಗೊಂಡು ನೀವು ಹೋಗಿ ಇವಾಗ ನೈಟ್ ಬಿಟ್ರೆ ಮಾರ್ನಿಂಗ್ ರೀಚ್ ಆದ್ರೆ
ಹ್ಮ
ಹ ಒನ್ ಡೇ ನೀವು ಇಲ್ಲಿ ಕೊಡಾಯಕ ನೆಲಲ್ಲಿ ತುಂಬಾ ಪ್ಲೇಸಸ್ ಇದಾವೆ ಅಂದ್ರೆ ಬೇರೆ ಸೈಟ್ ಸಿಂಗಲ್ಲಲ್ಲಿ ಟೂ ಟೆಂಪಲ್ ಲ್ಸ್ ಇದೆ ಮತ್ತೆ ಬೊಟಾನಿಕಲ್ ಗಾರ್ಡನ್ ಇದೆ
ಯಾವ ಟೆಂಪಲ್ಲ
ಒಂದೌದು ನರಸಿಂಹ ಟೆಂಪಲ್ ಇದೆ ಮತ್ತೆ ಮುರುಘನ್ ಟೆಂಪಲ್ ಇದೆ ಹ ಅದು ತಮಿಳ್ನಾಡು ನಾವು ಇವಾಗ ಸುಬ್ರಹ್ಮಣ್ಯ ಅಂತ ಕರಿತೀವಲ್ಲ ಸೊ ಅದನ್ನೇ ತಮಿಳ್ನಾಡು ಲ್ಲಿ ಮುರುಘನ ಅಂತ ಕರೀತಾರೆ ಅದು ಚೆನ್ನಾಗಿದೆ ಅಲ್ಲಿ
ಅಂದ್ರೆ ಇವಾಗ ಕೇರಳ ಕಡೆ ಹೋಗ್ಬೇಕಂದ್ರೆ ಅಲ್ಲಿ ಯಾವ್ಯಾವ ಪ್ಲೇಸ್ ನೋಗಬಹುದು
ಅಂದ್ರೆ ನೀವು ತಮಿಳ್ನಾಡು ಕೊಡಕಾಯಲ್ ಮುಗಸ್ಕೊಂಡು ಕೇರಳದಲ್ಲಿ ಡೈರೆಕ್ಟ್ ನೀವು ಎಲ್ಗ ಹೋಗ್ಬಹುದು ಅಂದ್ರೆ ಕೊಚ್ಚಿಗೌಪುದು ಆಲಪಿಗೆ ಹೋಗ್ಬಹುದು ಆಲಪಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ನೀವು ಬೋಟ್ ಹೌಸ್ ಎಲ್ಲ ಆಗ್ಲಿ ಬೀಚಸ್ಲ್ಲ ಆಗ್ಲಿ ಮತ್ತೆ ರಿವರ್ ಆಕ್ಟಿವಿಟೀಸ್ ಮಾಡೋದ್ರಲ್ಲ ಆಗಲಿ ತುಂಬಾ ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಹೋಗ್ತಾ ಇದ್ದೀನಲ್ಲಾ
ಹಾ
ಹೌಸ್ ಮಾಡ್ಬಿಟ್ರೆ ತುಂಬಾ ಚೆನ್ನಾಗಿದೆ ಅಲ್ಲಿ ವೆದರ್ ಆಗ್ಲಿ ಸೈಡ್ ಸೀನರಿ ಆಗ್ಲಿ
ಅಂದ್ರೆ ನೀವ ಹೋಗಿದ್ರಲ್ಲ ಅವಾಗ ಯಾವಾಗ್ ಪ್ಲೇಸ್ ಕವರ್ ಮಾಡಿದ ್ರಿ ಅಂದ್ರೆ ಯಾವ್ ತರ ಹೋಗಿದ್ರಿ ಯಾ ಜತೆ ಎಷ್ಟು ಬಜೆಟ್ ಆಗಿತ್ತು ಅಂತ
ಹ ನಾವು ಲೈಕ್ ನಾವು ಕಾರಲ್ಲ ಹೋಗಿದ್ದೀವಿ ಫ್ರೆಂಡ್ಸ್ ಎಲ್ಲ ನಾವು ಸಿಕ್ಸ್ ಸಿಕ್ಸ್ ಮೆಂಬರ್ಸ್ ಹೋಗಿದ್ವಿ ಸ ನಮ್ದು ವೈಟ್ ಬೋರ್ಡ್ ಆಗಿದ್ರಿಂದ ಕಾರು ನಾವೇನು ಅಂದ್ರೆ ಇದ ಕಟ್ಟಂಗಿಲ್ಲ ಟ್ಯಾಕ್ಸ್ ಏನು ಕಟ್ಟಂಗಿಲ್ಲ ಸ್ಟೇಟ್ಗೆ ಸೊ ನಮ್ ಫ್ರೀ ಇತ್ತು ಹೋದ್ವಿ ನಮ್ದು ಆಲ್ಮೋಸ್ಟ್ ಸೋ ನಾವು ತ್ರೀ ಡೇಸ್ ಹೋಗಿದ್ವಿ ಒನ್ ಡೇ ಕೊಡೆಕೆನಲ್ ಎರಡು ದಿನ ಕೇರಳ ಸೊ ಆಲ್ಮೋಸ್ಟ್ ಎಲ್ಲಾ ಕವರ್ನೆಕ್ ವಾಟರ್ ಫಾಲ್ಸ್ ಆಗ್ಲಿ ಬೀಚು ಮತ್ತೆ ಸೈಟ್ ಸೀಯಿಂಗ್ಸು
ಕ್ವಿಜ್ ನೇಮ್ ಹೇಳಕಾಗುತ್ತೆ ಕೇರಳಲ್ಲಿ ಯಾವ್ದು ಕವರ್ ಆಗಿತ್ತು ಅಂತ
ಹೌದಾ ಓಕೆ ಕೇರಳದಲ್ಲಿ ಹೇಳ್ಬೋದು
ಹಾ
ವೈನಾಡು ಫಸ್ಟ್ ಕೊಡೆಕೆನಲ್ ಹೋದ್ವಿ ಆಮೇಲೆ ವಯನಾಡು ಕೊಚ್ಚಿ ಹಾಲ ಆನ್ ದ ವೇ ಬರ್ತಾ ಲಾಸ್ಟ್ಗೆ ನಾವು ಒಂದ ಟೆಂಪಲ್ ಟೆಂಪಲ್ ಇರ್ಲಿ ಅಂತ ಗುರುವಾಯರ್ ಹೋಗಿದ್ವಿ
ಓಕೆ
ಅದು ತುಂಬಾ ಚೆನ್ನಾಗಿದೆ ಆ ಟೆಂಪಲ್ ತುಂಬಾ ವೈಫಿದೆ ದೊಡ್ ದೇವಸ್ಥಾನ
ಹಾ ಅಂದ್ರೆ ತುಂಬಾ ರಶ್ ಇರುತ್ತ ಅನ್ಸುತ್ತೆ ಲೈನ್ ಎಲ್ಲಾ
ಅಲ್ಲ ನೀವು ವೀಕ್ಡೇಸ್ ಹೋದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ವೀಕೆಂಡ್ಸ್ ಅಲ್ಲಿ ಹೋದ್ರೆ ನಾರ್ಮಲ್ ಆಗುತ್ತೆ ನಮ ಧರ್ಮಸ್ಥಳದ ಲ್ಲ ಇರುತ್ತಲ್ಲ ಅಷ್ಟು ಇರುತ್ತೆ ಟೂ ತ್ರೀ ಅವರ್ಸ್ ದರ್ಶನ ಆಗುತ್ತೆ
ಆದೆ ಬೀಚಸ್ ಆಲ್ ಟೈಮ್ ಸೀಸನ್ ಕ್ಲೋ ಓಪನ್ ಇರುತ್ತಾ ಏನು ಈ ಟೈಮ್ ಅಲ್ಲಿ ಕ್ಲೋಸ್ ಇರತ ಏನರ್ ಹೇಗಿರುತ್ತಾ
ಇಲ್ಲ ಇಲ್ಲ ಕೊಚ್ಚಿಯಲ್ಲಿ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಬೀಚಸ್ ಆಲ್ಮೋಸ್ಟ್ ಆಲ್ ಓವರ್ ದ ಇಯರ್ ಅಂದ್ರೆ ಎ ಎಲ್ಲ ವರ್ಷದ ಎಲ್ಲಾ ದಿನಾನೂ ಓಪನ್ ಇರುತ್ತೆ ಯಾವದೋ ಒಂದೆರಡು ಬೀಚ್ ಅಷ್ಟೇ ಅಂದ್ರೆ ಕ್ಲೋಸ್ ಇರುತ್ತೆ ಬಟ್ ನೀವು ಕೊಚ್ಚಿಯಲ್ಲಿ ಆಗ್ಲಿ ಅದ್ ಮೇಲ್ ಕಡೆ ಗುರುವಾಯೂರ್ ಬರ್ತಾ ಅಲ್ಲೊಂದ್ ಬೀಚ್ ಇದೆ ಆಲ್ ಓಪನ್ ಒಂದ ತ್ರಿ ಸಿಕ್ಸ್ಟಿ ಫೈವ್ ಡೇಸ್ ಓಪನ್ ಇರುತ್ತೆ ನೀವೇನ್ ಅದೇನ ವರಿ ಮಾಡ್ಕೊಳಂಗಿಲ್ಲ ಆಲಪಿ ಅಂತೂ ಯಾವಾಗೂ ಓಪನ್ ಇರುತ್ತೆ
ನೀವ್ ಯಾವ ಬೀಚ್ ಹೋಗಿದು
ನಾವ ಹಿಡನ್ ಬೀಚ್ ಅಂತ ಹೋಗಿದ್ವಿ ಮತ್ತೆ ಕೊಚ್ಚಿ ಬೀಚ್ ಅಲ್ಲು ಹೋಗಿದ್ವಿ ಕೊಚ್ಚಿಯಲ್ಲಿ ಸ್ವಲ್ಪ ಲ್ಲೆ ಲೈಕ್ ಸೀಂಗ್ ಇದೆ ಆಟ ಆಡಕೆಲ್ಲ ಬೆಸ್ಟ್ ಅಂದ್ರೆ ಅಲ್ಲಿ ಹಿಡನ್ ಬೀಚ್ ಅಂತ ಒಂದಿದೆ ಸೊ ಅಲ್ಲಿ ಹೋದ್ರೆ ಚೆನ್ನಾಗಿದೆ
ಇವಾಗ ಕೇರಳ ಬಿಟ್ಟು ಮತ್ತೆ ಬೇರೆ ಈ ಕಡೆ ಯಾವ್ದ ಬಜೆಟ್ ಫ್ರೆಂಡ್ಲಿ ಪ್ಲೇಸ್ ಅಂದ್ರೆ
ಬಜೆಟ್ ಫ್ರೆಂಡ್ಲಿ ಅಂದ್ರೆ ಒಂದು್ ಫೋರ್ ಒಂದ ಒ ತ್ರೀ ಕೆ ಆದ್ರೆ ಒಂದ್ ಮೂರ್ ಸಾವಿರ ಪರ್ ಹೇಡು ಮೂರ್ ಸಾವಿರ ಆದ್ರೂ ಬರುತ್ತೆ ಲೈಕ್ ಹೊರ್ಗಡೆ ಫುಡ್ ಎಲ್ಲಾ ಮಾಡ್ತೀವಲ್ಲಾ
ಹೌದು
ಅ್ರಂದ ಜಾಸ್ತಿ ಟೆಂಪಲ್ ವಿಸಿಟ್ ಮಾಡ್ತೀರಾ ಅಂದ್ರೆ ತಮಿಳನಾಡು ಹೋಗಬಹುದು ತುಂಬಾ ಟೆಂಪಲ್ಸ್ ಇದ್ದಾವೆ
ಅಂದ್ರೆ ಇವಾಗ ಕೇರಳ ತಮಿಳ್ನಾಡು ಹೋಗ್ತಿವಿ ಅಂದ್ರೆ ಇವಾಗ ವೆಜ್ ಅವ್ರಗೆ ಚೆನ್ನಾಗ ಊಟ ಎಲ್ಲಾ ಸಿಗುತ್ತಾ ಅಲ್ಲಿ ಫೆಸಿಲಿಟೀಸ್ ಎಲ್ಲಾ ಇದೇನಾ
ಕೇರಳದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅಲ್ಲಿ ವೆಜ್ಜ್ ಸಿಗೋದು ನೀವೇ ಏನಾದ್ರು ಲೈಕ್ ಚಪಾತಿ ಆತರ ಏಂದ್ರು ಮಾಡ್ಕೊಂಡು ಹೋದ್ರೆ ಬೆಟರ್ ಇರುತ್ತೆ ಯಾಕಂದ್ರೆ ಅಲ್ಲಿ ಸ್ವಲ್ಪ ನಾನ್ ವೆಜ್ ಜಾಸ್ತಿ ಅಲ್ವಾ ಸೊ ಆ ಎಲ್ಲಾ ಹೋಟೆಲ್ಸು ಮೋಸ್ಟ್ ಆಫ್ ದ ಹೋಟೆಲ್ಸು ಅಂದ್ರೆ ವೆಜ್ ನಾನ್ ವೆಜ್ ಎರಡುೂ ಇರುತ್ತೆ ಸೋ ಅದು ಸ್ವಲ್ಪ ಒಬ್ಬೊಬ್ರಿಗೆ ವೆಜ್ ತಿನ್ನೋರಿಗೆ ಅದು ಅಂದ್ರೆ ಅದು ಇಷ್ಟ ಆಗಲ್ಲ ಅನ್ಸುತ್ತೆ
ಅದೇ ನಮ್ ಫ್ರೆಂಡ್ಸ್ ಹೇಳಿದ್ರು ಜಾಸ್ತಿ ಅಲ್ಲಿ ನಾನ್ ವೆಜ್ಜ ಅದು ಮಿಕ್ಸ್ ಆಗುತ್ತೆ ವೆಜ್ ಜಾಸ್ತಿ ಸ್ ಸಿಗಲ್ಲ ಅಂತಂದ್ರ ಅದಕ್ಕೆ ನೀವ್ ಹೆಂಗ ಮಾಡಿದ್ರಿ ಅಂತ ಕೇಳ್ತವಿ
ಅದೇ ಅದೇ ವೆಜ್ ಸಿಗಲ್ಲ ಪ್ಯೂರ್ ವೆಜ್ ಹೋಟೆಲ್ಸ್ ತುಂಬಾ ಕಡಿಮೆ ಸೊ ನೀವು ಎರಡು ಮಿಕ್ಸಿ ಇರೋದ ಇರುತ್ತಲ್ಲಾ ಸೊ ವೆಜ್ ಬರೇ ವೆಜ್ಜರ್ ಹೋಗ್ತೀರಾ ಅಂದ್ರೆ ನೀವು ಸ್ವಲ್ಪ ಏನಾದ್ರು ಮನೆಯಿಂದ ತಗೊಂಡ ಹೋಗೋದು ಅಥವಾ ಏನಾದ್ರೆ ಇಂಡಕ್ಷನ್ ಸ್ಟೋ ಅಥ್ವಾ ಚಿಕ್ಕದು ಗ್ಯಾಸ್ ಸ್ಟೌವ್ ಬರುತ್ತಲ್ಲಾ ಆತರಾ ಆತರಾ ತಗೊಂಡ್ ಹೋಗೋದ್ ಬೆಟ್ಟ.
ನೀವೇನಾರು ತಗೊಂಡೋಗಿದ್ರಾ ಹಂಗೆ.
ನಾವ್ ತಗೊಂಡ್ ಹೋಗಿದ್ವಿ ನಾವು ನಮ್ಮಲ್ಲೂ ವೆಜ್ಜಿದ್ರು ಅದೋಕೊ. ತರಾ ನಾವು ಚಿಕ್ಕದ್ ಒಂದ್ ಸ್ಟೌವ್ ಬರುತ್ತಲ್ಲಾ ಅದ್ ತಗೊಂಡು ಎರಡ್ ಪಾತ್ರೆ ತಗೊಂಡ್ ಹೋಗಿದ್ವಿ.
ಹಾ.
ಗಿ ಉಪ್ಪಿಟ್ಟೆಲ್ಲ ಮಾಡ್ಕೊಂಬೋದೆಲ್ಲಾ ಸಿಂಪಲ್ ಆಗಿ ಬೇಗಾ.
ಟ್ರಿಪೆಲ್ಲಾ ಎಂಜಾಯ್ ಮಾಡ ಬಂದ್ರಾ ಚೆನ್ನಾಗಿ.
ಹಾ ಚೆನ್ನಾಗಿತ್ತು ವಾಟರ್ ಫಾಲ್ಸು ಸಖತ್ತಾಗಿತ್ತು ಮತ್ತೆ ಟೀ ಗಾ. ನ್ನೆಲ್ಲ ಹೋಗಿದ್ವಿ.
ಆಮೇಲ್ ನಾವು ಮುನ್ನಾರು ಹೋಗಿದ್ವಲ್ಲಾ ಮುನ್ನಾರು ಸಕ್ಕತ್ ಅದ ಅದನ್ನ ಮಾತ್ರ ನೀವು ಕೇರಳಾ ಹೋದ್ರೆ ಆ ಪ್ಲೇಸ್ ಮಾತ್ರ. ಮಿಸ್ ಮಾಡಕ್ ಹೋಗ್ಬೇಡಿ.
ಅಂದ್ರೆ ಇವಾಗಾ ನೀವ್ ಕೇರಳಾ ಬಿಟ್ಟು ಮತ್ತೇಲ್ಲಿ ಹೋಗಿರಾ ಯಾವ ಯಾವ್ ಸೈಡ್ ಹೋಗಿದ್ರಿ.
ನಾವು ಇವಲ್ಲಿ ರೀಸೆಂಟ್ ಆಗಿ ಕೇರಳಾ ಹೋಗಿದ್ದೆ ಅದ ಬಿಟ್ರೆ ನಾನು ಆಂಧ್ರ ಹೋಗಿದ್ದೀನಿ ತಮಿಳ್ನಾಡಾಗ. ಸ್ವಲ್ಪ ಪ್ಲೇಸಸ್ ವಿಸಿಟ್ ಮಾಡಿದೀನಿ ಅಷ್ಟೇ ಕೇರಳಾ ಆಲ್ಮೋಸ್ಟ್ ಎಲ್ಲಾ. ಲೈಕ್ ತಿರುವನಂತಪುರಂ ಇಂದ ಹಿಡ್ದಿ ಆಲ್ಮೋಸ್ಟ್ ಕೋಸ್ಟಲ್ ಏರಿಯಾ ಅಂದ್ರೆ ಈ ಕಡೆ ನದಿ ಈ ಕಡೆ ಎಲ್ಲಾ. ಕಡೆ ಎಲ್ಲಾ ವಿಸಿಟ್ ಮಾಡಿದ್ದೀನಿ ಕೋಸ್ಟಲ್ ಏರಿಯಾಸು.
ಹೌದಾ.
ಹಾ ಟೆಂಪಲ್ಸ್ ಹೋಗಿದೀನಿ ಗುರುವಾಯರು ಮತ್ತೆ ಶಬರಿಮಲೆ.
ಈವಾಗಾ ತಿರುಪತಿ ತಿರುಪತಿ ಟೆಂಪಲ್ ಹೋಗ್ಬೇಕಂದ್ರೆ ಹೆಂಗೆ. ಯಾವ್ ಕಡೆಯಿಂದ ಹೋಗ್ಬೇಕು.
ತಿರುಪತಿ ಟೆಂಪಲ್ಗೋಬೇಕಾದ್ರೆ ನೀವು ಡೈರೆಕ್ಟ್ ಲೈಕ್ ಟೂವರ್ಡ್ಸ್ ಬಳ್ಳಾರಿ ರೋಡ್ ನಮ್ಮ ಏರ್. ಕೋರ್ಟ್ ರೋಡ್ ಇದೆಯಲ್ಲಾ ಆ ರೋಡಿಂದಾ ನೀವು ಡೈರೆಕ್ಟ್ ಹೋಗ್ಬೋದು. ನೀವ್ ಕಾರಲ್ ಟ್ರಾವೆಲ್ ಮಾಡ್ತೀರಾ ಅಂದ್ರೆ ಇನ್ನ ಅಂದ್ರೆ ಟ್ರೈನ್ ಅಂದ್ರೆ ಡೈರೆಕ್ಟ್ರೈನ್ಸ್ ಇದೆ ಬೇಗನೆಹೋಗುತ್ತೆ ಒಂದ್ ಫೋರ್. ಫೈರಸ್ ಎಲ್ಲಾ ತಿರುಪತಿ ರೀಚ್ ಆಗಬಿಡ್ತೀವ್ ನಾವು.
ಅಂದ್ರೆ ಇವಾಗಾ ತಿರುಪತಿಗ ಒಂದ್ರುಟ್ ಹೋದ್ರೆ ಮನ್. ತ್ರಾಲಯ ಅಪೋಸಿಟ್ ರೂಟ್ ಆಗುತ್ತೆ ಎರಡು ಡಿಸ್ಟೆನ್ಸ್ ಜಾಸ್ತಿ ತಗೊಳ್ಳತ್ತ ಅನ್ಸುತ್ತಲ್ಲ ತಿರುಪತಿಯಿಂದ ಮಂತ್ರಾಲಯ್. ತ್ರಾಲಯಾ ಹೋಗ್ಬೇಕ್ ಅಂದ್ರೆ.
ಹೌದು ಹೌದು ನೀವ್ ಡೈರೆಕ್ಟ್ ಮಂತ್ರಾಲಯಾ ಹೋಗಕ್ಕು ತಿರುಪತಿ ಹೋಗಕು ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ.
ಹೌದಾ.
ದಂಗ ಆಗುತ್ತೆ.
ಅಂದ್ರೆ ನಮ್ಗೆ ಎರಡು ಪ್ಲೇಸ್ ಕವರ್ ಮಾಡ್ಬೇಕಂತ ಇತ್ತು ಅದಕ್ಕೆ ಕೇಳ್ದೆ.
ಇಲ್ಲ ಇಲ್ಲಾ ಆ ಎರಡು ಪ್ಲೇಸ್ ಸ್ವಲ್ಪ ನಿಮ್ಗ್ ಕಷ್ಟಾ ಆಗ್ಬೋುದು ದೂರಾ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಬೇಕಾಗುತ್ತೆ ತಿರು. ಪತಿಯಿಂದ ಇದಕ್ಕೆ ಬಟ್ ನೀವು ಬೇರೆ ಏನಾ. ಅಲ್ಲೇ ಯಾವ್ದಾರು ಪ್ಲೇಸ್ ನೋಡ್ಕೊಂಡ್ ಬರ್ತೀರಾ ಅಂದ್ರೆ ಹೋಗ್ಬೋದು. ಮಂತ್ರಾಲಯ ಹೋಗಿ ನೀವು ಹಂಪಿ ಆತರ ಎಲ್ಲಾ ಆ ಸೈಡ್ ಹೋಗ್. ಬುಟ್ಟು ರಿಟರ್ನ್ ಬರ್ತೀರಾ ಅಂದ್ರೆ ಹೋಗ್ಬೋುದು ಇಲ್ಲಾ ನೀವು. ಬರೇ ಮಂತ್ರಾಲಯಾ ಅಂದ್ರೆ ಸ್ವಲ್ಪ ಕಷ್ಟಾ ಆಗ್ಬಹುದು ಅಂದ್ರೆ ಜಸ್ಟ್ ತಿರುಪತಿ ಮುಗಸ್ಕೊಂಡ ಮಂತ್ರಾಲಯ ಮುಗಸ್ಕೊಂಡ್. ಕೊಂಡ್ ವಾಪಸ್ ಬರ್ತೀರಾ ಅಂದ್ರೆ ಟ್ರಾವೆಲಿಂಗ್ ಎಲ್ಲಾ ಜಾಸ್ತಿ ಟೈಮ್ ಆಗ್ಬಿಡುತ್ತೆ.
ಅದೇ ಯೋಚ್ನೆ ಮಾಡ್ತಾ ಇದೀನಿ ಏನ್ ಮಾಡ್ಬೇಕಂತಾ ಮಾತಾಡ್ತೀನಿ ಇದೆಲ್ಲಾ ಫ್ಯಾಮಿಲಿ. ಜೊತೆ ಮತ್ತೆ ಅವರೇನ್ ಹೇಳ್ತಾರೆ ನೋಡ್ಬೇಕು.
ಹ್ಮ್ ನೋಡಿ ಕೇಳಿ ಅವ್ರಗೂ ಯಾವ್ದ್ ಬೆಟ್ಟರೂ ಅಥವಾ ಟೆಂಪಲ್ ಜಾಸ್ತಿ ಇರೋದ್ ಬೆಟ್ರಾ ಅಥವಾ ಬೇರೆ. ಈ ತರಾ ಸೈಟ್ ಸೀಂಗ್ ಮುನ್ನಾರಲ್ಲೆಲ್ಲಾ ವಾಟರ್ಫಾಲ್ಸೂ ಬೀಚಸ್ ಎಲ್ಲಾ ಇದೆ.
ಅದೇ ಮತ್ತೆ ಏನಾರು ಇದೇತ್ರರ ಇನ್ಫಾರ್ಮೇಶನ್ ಬೇಕು ಅಂದ್ರ ನಿಮಗ್. ಕ್ವಾಲ್ ಮಾಡ್ಬೋದಲ್ಲಾ ಫ್ರೀ ಇರ್ತೀರಾ ಅಲ್ಲಾ.
ಸರಿ ಆಯ್ತು.
ಹಾ ಸರಿ ತಗೊಳಿ ಬಾಯ್.